ಲೋ ಬಪ ಜ ಬ
ತ ಲಟ್ಗರ್ ಕುಮ್ಮೆ ನನ್ ಜೊತೆ ಮುಕ ಲಾಚಿ ಚಂದ್ರ ಮು ದೇ ಬಸಣ ತ ಮಾ ಚೋನ್
ಅನ್ನ ಆಿ ಸ್ಮೇಲ್ ಅನ ಕಟ್ಟಾಯ ಕೊಡ್ತ
ಹ
ಏಯ್, ಗೋಗಿ ಆ ಶಿರ್ಷಾನ ಪೋನ್ಇಸಗ ಇಬ್ಬರು ಮಾತಾಡಮ್ ಚೆಂದಾಗಿ.
ಮಾತ್ಡಾತೀರ್, ತ ಚಾರ್ ದ ನೆ
ಮಾಮ ನಿಂದು ಮಾಡಮ್ಮನ ಡೌನ್ಲೋಡ್, ನಾನಂತು ತಿರಿಗಿ ಮಾತಾಡಿನಿ, -ಮಾತಾಡಿದಿ. ಅ ಬ ಬ ಏನ್ಇಲ್ಲಪ್ಪ ಇಲ್ಲಿ ನೋಡಿಲಿಇಟತನಾ., ಹಾ, ಡೌವ್ ಮಾಡಿದಳು ಈಗಿದ್ರ ಸುಮ್ಕೋಂತಾಳ. ಏಯ್ ಡವ್ರಾಣಿ.
ಸಂಪಸ
ಇಲ್ಲಿ ನೋಡಿಲ್ಲಿ ಇಟ್ಟತ್ತನ ಕಾಲನಗ್ ಇದ್ ಇಲ್ಲಲ್ಲಾ. ಹಾ, ನಿಮ ಪಪ್ಪಾಬರನ ಹೋಗ್ಬಿಡ್ತಾವ ಓಸು. ಎಲ್ಲಿಟ್ಟು ಬಂದ್ಲೇ ಕೋಡಿ ಪೋನ್, ಹ ಹ್ಮ್, ಇಟ್ಟರ ಇಡ ಸ್ವಲ್ಪ ಸಮಾಧಾನ ಅಚ್ಕತಿ ಇಂದಗಡೆ, ಕಟ್ ಮಾಡು ಹ್ಮ, ಏಯ್ ನೀ ಶಿರ್ಷಾಞ ಪೂನಿಸ್ಗ ಬಾ ಹೋಗಿ ನಾವಿಬ್ರು ಮಾತಾಡಮ್ಮ. ಕಟ್ಮಾಡದು.
ಅದು ಮಷ್ಟ ಎ ಇನ್ನ ಎ ತ್ತ್ರ ಇ ಮೂರ್ಕ ಹೊಗ ಯಾರ ರೂಪೆ ಶೀರ್ಷಗಹಚ್ಚಕತೇನ್ವ, ಕಗವಡ ಎತ್ಕೇರಿ ಕಿಸ್ಗ ಇಟ್ಕೊಂಡು ಹೋಗ್ಬಿಡು ನೀವ ಹೋಗೋರಾಗ ಐದ್ ನಿಮಿಷ ಆಗ್ತಿದ. ನ ಮವಾರ ಸ ಹ ನಾಷ್ಟ
ಹಾ, ನಗರಿ ಹ ಹೆಂತ ಕಲತ
ತನ್ನೀರ್, ತನ್ನೀರ್ ಆ
ಶವರ ಆರಾಮ್ ಮಾಡ್ರನು ನೀವು
ಒಡ ಕ ಹಲ ಹ
ಮತ್ತ
ಎನ್ ಬಸ್ಸಣ್ಣ ನೀ ಹಾಗಗಾದಾದ್ರ ಪಡಕಾಲಿದ್ದ
ಮಾಡ ಕೆೋಬು ಕುಡುಕ ನೀ
ಹಾ
ಟಿವಿ ಕಚ್ ಕ ಹೊರಕ್ಕ ಆು ಬ ಅಾಗ ಹ್ಮ ಇಲ್ಲಿ ಹಾಕಕ್ ಬರ್ಲವ ನಮಗದ್ರಾಗ ಮತ್ತ ತಾಳಕೋಟಿಗೆ ಹೋಗ್ಬೇಕು ಬಂಡೆಪ ಆಕ್ತಾನಂತ ಬಂಡೆ ಹಾ ಹ ನಮ್ಮ ಮಂಡೆ ಪಕ್ತಲ್ಲ
ಯಾರ ಹತಾರ ಬಣ್ಣ ಬ ಹಾಕಲ್ಲ
ಅಲ್ಲೇ ನೋಡ್ರ ನೋಡದ್ರಗ ಇದು ಮಾಡಂಗಲ
ಏನ್ ಮಾಡ್ತಾರ ಬ ಕೇಳಿಲ್ಲಗಿನ್ ಹಕ್ ಅಂತ ಮೊನ್ನ
ಕೇಳ ನೋಡ್ಬೇಕು ಆಗ್ತಿದೆ ಏನಿಲ್ಲ ಅಂತ
ಚ ಮಾಹಿತ ಕ ಅ ಪ್ಯು ಕೆಲ್ಸಿಯ ಕ ನ ಕ ಕೆಲ್ಸಿಯ ಪ ತ ಮಾಡತ
ಈ ಇಟ್ಟತಾನ ನೀ ಬರತ್ತಿನ ಮೊದ್ಲ ಡೌ ದವಾಕ ನೀ ಹನ ಅದಕೋನ ಅಂತ ನೀವ ಬರನ ಗಪ್ ಕೂತಾಳಗ
ಆರ ಮಾಡ್ರ
ಸಾಲಗ್ ಹೋಗಂದ್ರ ಕಾಲ್ ಬನ್ತ ಕಿವಿ ಬನ್ತ ಹೌದಲ್ಲ ಏಯ
ಬಡನ್ ಅನುುವರ್ಧನ್ ಕೇಳಿ ಕಡ ಕೇಳಿದ್ರು
ಹಾ
ಪಟಕ ಹೆಣ ಬತ ಕೇಳ್ದೆ
ಹಾಕೊಂಡ ಕುಂದ್ ಹಾಕ ಬರ್ಲಾ ತಿಲ್ಲಿ ಕುಂತಿದ್ದಲ್ಲಿ ಹ್ಮ ಹ್ಮ ಏನ್ಲ್ಲೇ ಕುಡ್ಕ
ನನ್ಗ ಬರ್ಲಂತಲ್ಲ ನಾನ ಕೊಡಕಗ ನೀ ಯಚ್ಚ ಬರ್ತನ್ ಕೇಳ ಹನು
ಹಾ ಕೇೇಳತನ್ ಕೇಳತ ಬಾ ಬರ್ಲ ಬ ಬಿಡ್ಲಕ್ಕ ಮುುಡ್ ಲಕೂಡ ಬ್ಯಾಗ ಹಟಿ ಅದೇನು ಸುಕ್ಕದೆ ಓ ಆ ಆಣ ಶಟಗಾ ಮಟ ನ ಬಾ ಬ ಹ ಯಸ್್ ಮಾಡಡಿ ಟಗರ್ ಮರಿ ಬ ಆ ಟಗರ್ ಮ ಯಾಕೆ ಸಾಕ ಗ ಮ ಲಾಭದಂತರ ನೀಲ್ಂತಲ್ಲ ಮಮ್ಮ ನೂ ಎ ಗ ಹ್ಮ ಟ್ಟ ಬುಡ್ಡನು ಬುಡುದಲ್ ಬಿಡ ಅವನು ಮಾಡಾನಲ್ಲ ಅವುಂಬ ಕರ ನಾ ನ ತಿ ಎ ಲ ಲಾ ಲಾ ಅಗರ್ ಮೊೆ ಲಾಭ ಅದನ ಆಯ್ತಮ್ಮ ನಾನು ಮಾಡ್ಬೇಕನ್ನ ಪ್ಲಾನ್ ಅದ್ ಅದಕ್ ಕೇಳಿದೆೆ ಆಮಾಮ ಏನ್ ಮಾಡುದ ಹ ಆಲ್ಲತ್ತ ಅ
ನ
ಹ ವೆಲ್ಡಿಂಗ್ ಮಾಡದಂ ನೀಲ್ಡಿಂಗ್ ಇದೆಸ ಬಿಲ್ಡಿಂಗ್ ನಡ ಹೂನ್ ಈ ಏನ್ರ ಒಣ್ಸಣ್ಣ ಮಾರ್ತಿತ್ತದಾಗ ವೆಲ್ಡಿಂಗ್ ಮಾಡಕ್ ಬರ್ತವದು ರ ಹಮ್ಮ ಇನ್ನಾಗ ಸ್ನಾನ ಮಾಡಕಂದ ಮಾಡಿಂಟ ಅದ್ರ ಮರಿ ಅದಕ್ ಕೇಳ ಯಾರಲ್ಲ ಮನನವ್ರರಿಗೆ ನಮ್ ತಮ್ಮನಗ ಇಡ್ತಾರಲ್ಲ ಹಾಡು ಅವು ಮಾಡದಾ ಕಿಸದಲ್ಲಾ ತಗೊಂಡ್ ಹೊರಗ ತಿರ್ಕೊಂಡ್ ಹೋಗ್ ನೋ ಇು ನಾರ ಇಲ್ಲೇ ಮೇಗೆವ ತಂದ ಹಾಕೊಂತ ಮಾಡ್ಕೊಂಡ ಬರ್ಲಕ್ಕಂದ ಬ ಸಪ್ಪ ಹೆಂಗ ಹ್ಮ್ ನಾ ತಿಿವ ಹೊರ್ ಹ ಎ ಸ ಕೊಡ್ತ ನಾ ಮ ಸಾ ಮಾಡತ
ಹ
ನಾ ನಾ ತಗಂಬ ನಾಕ್ ತಿಂಗಳು ಅಂದ್ರೆ ಒಂದ್ ವರ್ಷ ನಾಕ್ ಅಂದ್ರೆ ಮೂರು ಮೂ ತಿಂದಿದ್ದು ಆಗತ್ತ ನ ಸಲ ಯಾರ ಮ ಇ ಮರಿ ಆ ಎರಡ ಒಮ್ಮೆ ಆಬಿಡ್ರಿ ಒಮ್ಮೆ ಆಬಿಡ್ರಿ ಸಮಸ್ಯೆ ಅದಲ್ೋಮ್ಮಮ್ಮ ಇವು ಹೊರಗ್ ಬಿಟ್ಟು ಮೇಸ್ಬೇಕಕ್ ಆಡ್ಗಳುೋ ಅದು ಚಿಪ್ಪಕಟ್ಟೆ ಟ್ಟ ಕೊ ನ ಅ ಕೊ ಹ ಹ ನ ಅದೇ ಪ್ಲಾನ್ ಗ ಅದಕ್ಕ ಏನ್ ಮಾಡ್ಬೇಕಂತ ಮಾಮ ಆಡ್ ತಂದ್ ಮಾಡಂತಾನ ನಾನ್ ತಗರ್ಬರಿ ಮಾಡಕಂತ
ಹೈದ ಹೌ ಎಲ್ಲ
ಹ ಪ ಅದಾ ಒಂದ್ ಐದ್ ಆರು ಮಾಡ್ಬೇಕಂದ ಮಾಡಿನು
ಅದ ಕ ಐದ್ ತೆ ಸೆಲ್ಕತಾವ ನಿಂದ ಮ ಒ ಹ ಹರ್ಬೇಕ ನರ್ತಾವಲ್ಲ ಹಾಗಲ್ಲ ಮ ಅಲ್ಲೇ ಮುಂಚೆ ದ ನಾದು ಇವಾಗ ಅಂತ ಹಸಿರು ಇರುತ್ತಾರ ಈ ಆದ್ಮೇಾಗ ತೊಗಿರ ಬರ್ತಾವಲ್ಲ ಬ ಬ ಬ ಹೊಸ ಮಳೆ ಇತ್ತಪ್ಪ ಅವಾಗ ಮೇವರ್ಲಿ ಅವಾಗೇ ಮಳೆ ಇ ಮೇವ ಒ ಮಳೆತ ಪಯ ಮಳೆ ಪ್ಪ ಎಲ್ಲ ಹೊಟ್ಟ ರೆಡಿ ಮಾಡಕ್ ಮಗಿದ್ರ ಯಾಕೆ ಅಂಬಣ ಬಳಿ ಬಟ್ಟ ಬೇರೆ ಇತ್ತ
ಹಾ ಹ ನಾನು ನಾಳ ಇದು ಮಾಡ್ಕೊಂಡು ಹಸರು ನೋವು ಇದು ಮಾಡಿದ್ರ ನಡತದ ಅಂತ ನಾವು ಮಾಡಿದ್ದವಿ ಟ್ಟ ಬ ಮಟ್ಟಿ ಈಗ ಇಲ್ಲಿ ಈಗ ಏನ್ ಮಾಡಕದು ಹ ಹಾ ಆತ ಕರಿ ಒಂದಾದ್ರೆ ಎರಡ್ಾದ್ರೆ ಇಡ್ಕೊಂಡ್ ಹೋಗಬೋದು ಅವು ಮದ ಸ್ವಲ್ಪ ಎರಡ್ ತಿಂಗಂಳ ಆಟ ಬತ ಮೂರನ ಸಟ್ಟಾ ಬರಗೆ
ಬ ಕ ಇಜ ಆ
ಇರದು
ಹ
ಷ ನ ಆ ನಿಮಿಷದ ಹೊರ್ಟಕಿ ಸುಪ್ಪನ ಕುೂತ್ಕೊಂಡು ಆರಾಮ ಇಲ್ಲ ಶಾಯಾಲೆಾಗೋರ್ ಕೊಡ್ತಾರಲ್ಲ ಹ ಹಾ ಬಪ
ಹೌದ ಆನ
ಇಲೆಕ್ಟ್ರ ನಾನ್ ಮಾತಾಡತನಿ
ಮಾತಾಡ್ತಿಲ್ಲ ಹ್ಮ ನ ಹ
ಅಣ ಮಂಗ ಗಾಡ ಗಲಗ
ಷ ಇದು ಮ ಪಸ್ುಕ್ ಅ
ಮೊದ್ಲು ಕೊಟ್ಟಿ ನೀ ಅನ್ಿಸಸ್ತನ್ ನಿಿನಗ ಒಂದ್ ಕಳದ ಅಂತೇಳಿ ಒಂದ್ ಮತ್ತೊಂದ್ ಇ್ ಮಾಡ್ತ ಆಗತ್ತ ಹ ಯಾರಾರ ನಾ ಇ ಈ ಕಡವಾ ಆಗ ಅವ ರಾತ್ರಿ ಮುಕೊಂಡಾಗ ನಾವು ಹಟ್ಟಬಾರ್ದು ಏನ್ ಮಾಡಬಾರ್ದು ತಾನಾರ ಬಂದು ಕೋದಿಯಾರ ಕಸ್ಕೊಂಡ್ ಹೋಗಿ ಒಡದರ ಬಡ್ಲಿ ಮಕ್ಕಳ ಾ ಮಾಡ್ಲಿ ನಾ್ ಸುಮಾರ ಬು ಯಕ್ಕಗ ನೀನ್ನ ಇಬ್ರಗ ತದ ಬಂದು ಒಂದ್ ಕದಿ ಕಸ್ಕೊಂಡು ಹೋದ ಹೋಲಕ್ಕ ಬಿಡಿ ಒಂದ್ ಇಟೆ ಯಾವದಂತ ಹೇಳಿ ಸುಮಾದ್ವಿ ಮತ್ತತ್ ತಿರ್ಗಾ ಬಂದ್ ಮತ್ತೊಂದ್ ಓದಿ ಕಸ ು ವ್ಯವಸ್ೆ ಹೋಗಟ ಸಿಟ್ಟು ಬಂತು ನಾ ಎಡಟ್ ನೋಡದನಿ ಆಮೇಲೆ ಇವು ಏನ ಪಡಣ ಇವ ಎರಡ ನೋ